ಹಲೋ!
ಹಲೋ... !
ನಮಸ್ತೆ
ನಮಸ್ತೆ... ಊಟ ಆಯ್ತಾ?
ಆಯ್ತ್... ನಿಂದು?
ನಂದು ಆಯ್ತು. ಏನ್ ಮಾಡಿದ್ರಿ ಊಟ?
ಹಾ?
ಊಟ ಏನ್ ಮಾಡಿದ್ರಿ?
ಅನ್ನ, ಸಾಂಬರ್.. ನೀವು?
ಚೆನ್ನಾಗಿ ತಗೊಂಬಾ ಅನ್ನ ಸಾಂಬಾರ್.
ಹ್ಮ್ ಚೆನ್ನಾಗಿತ್ತು ನೀವು ಊಟ ಮಾಡಿದ್ರಾ
ಹಾ ನಾನು ಮಾಡಿದೆ ನಾನು ಅನ್ನ ಸಾಂಬಾರೆ ಮಾಡಿದೆ
ಹ್ಮ್ ಹೇಗಿತ್ತು
ಚೆನ್ನಾಗಿತ್ತು
ಹ್ಞೂ ಹ್ಞೂ ಮತ್ತ ನಿಮ್ ಹೆಸ್ರು
ನನ್ನ ಹೆಸರು ಸಂಜೀವಿನಿ ಅಂತ
ಹ್ಮ್ ಹ್ಮ್ ಚೆನ್ನಾಗಿದ್ಯಲ್ಲಾ ನಿಮ್ ಸ್ವ
ಹ್ಮ ಧನ್ಯವಾದಗಳು
ಮತ್ತೆ ಏನ್ ಮಾಡ್ತಿದ್ರಿ
ಏನಿಲ್ಲ ನೀವೇನ್ ಮಾಡ್ತಿದ್ರಿ
ಏನಿಲ್ಲ ನೋಡಿ ಹಾಗೆ ಸುಮ್ನೆ ಕೂತಿದ್ವಿ
ಮತ್ತೆ ನೀವೆಲ್ಲದ್ರು ಪ್ರವಾಸಕ್ಕೆ ಹೋಗಿದ್ದೀರಾ
ಹಾ ಹೋಗಿದ್ದೆ ನೀವು
ನಾನು ಹೋಗಿದ್ದೀನಿ ಎಲ್ ಹೋಗಿದ್ದೀರಾ ನೀವು.
ಮೈಸೂರ್ ಹೋಗಿದ್ದವಿ
ಮೈಸೂರು ಹೋಗಿದ್ರಾ ಚೆನ್ನಾಗಿತ್ತ ಮೈಸೂರು
ಚೆನ್ನಾಗಿತ್ತು ನೀವು ಹೋಗಿಲ್ವಾ ಮೈಸೂರಿಗೆ ಒಂದು ಸತ.
ಇಲ್ಲ ಇಲ್ಲ ನಾನ್ ಹೋಗಿಲ್ಲ
ಎಲ್ಲೆಲ್ಲಿ ಹೋಗಿದ್ದೀರಾ ಮತ್ತೆ.
ನಾನು ಬೀದರ ಹೋಗಿದ್ದೀನಿ ಅಷ್ಟೆ.
ಹೌದಾ ಬೀದರಲ್ಲಿ ಏನು ಫೇಮಸ್ ಇದೆ.
ಬೀದರಲ್ಲಿ ಬೀದರ್ ಫೋರ್ಟ್. ಮತ್ತೆ ಶಿವಂದು ಗುಡಿ ಇದೆ ಪಾಪ್ನಶ್ ಗುಡಿ ಅಂತ.
ಹಾ ಹಾ
ಮತ್ತೆ ಅಲ್ಲಿ ಝರ್ನಾ ಅಂತ ಐತೆ ಅದು. ದೇವರು ಹೋಗ್ತಾ ಹೋಗ್ತಾ ಹಿಂದೆ ತಿರುಗಿ ನೋಡಿದಾರಂತೆ ಅವ್ರದು ಮೂರ್ತಿ ಅಲ್ಲಿ. ಅವರಿಗೆ ಪೂಜಿಸ್ತಾರೆ.
ಹ್ಮ ಹ್ಮ್
ಅಲ್ಲಿ ಹೋಗಲಿಕ್ಕೆ ನೀರು ನೀರು ಧಾಟಿ ಹೋಗಬೇಕು.
ಹೌದಾ
ಆ ಆ ನೀರಲ್ಲಿ ನೀವು ಮುಳುಗೋದಿಲ್ಲ ನೀವು ತೆಲ್ತಾ ಇರ್ತೀರಾ.
ಹಾಆ.
ಹಾ ಆ ನೀರಿ ನಿಮ್ನ ಮುಳಗ್ಲಿಕ್ಕ ಬಿಡಲ್ಲ.
ಹ್ಮ ಹ್ಮ
ನೀವೀಗ ಸುಮ್ಮ್ನೆ ನಿಂತಿದಿರ ಒಂದು ಕಾಲ್ ಬಿಡಿ. ಅದು ತಂತಾನೆ ಮೇಲ್ ಬರುತ್ತೆ ನೀವ್ ಏನ್ ಮಾಡ್ಬೇಕ
ನೀವು ಹೋಗಿದ್ದೀರಾ ಅಲ್ಲಿ.
ಹಾ ಮೊನ್ನೆ ಹೋಗಿದ್ದೆ.
ಹೌದಾ ಹ ಚೆನ್ನಾಗಿದೇಯಾ?
ಹ್ಮ್ ಚೆನ್ನಾಗಿದೆ ಬಟ್ ಈಗ ತುಂಬಾ ಜನ ಹೋಗ್ತಾರಲ್ವಾ ಪ್ರವಾಸ. ಸ್ಥಳಕ್ಕೆ ಅದು ಪ್ರವಾಸ ಸ್ಥಳ ಆಗಿದೆ ಅಲ್ಲಿ ತುಂಬಾ ಜನ ಹೋಗ್ತಾರೆ ನೀರು ತುಂಬಾ ಗಲೀಜು ಗಲೀಜು. ಮಾಡಿಟ್ಟಿದ್ದಾರೆ.
ಹೌದಾ ಮ. ಯಾವಾಗ ಯಾವಾಗ ಹೆಚ್ಚ ಮಂದಿ ಇರಲ್ಲ ಅವಾಗ ಹೋಗ್ಬೇಕಲ್ವಾ.
ಇಲ್ಲ ಅಂದ್ರೆ ಇದು. ಯ ಡೈಲಿ ಚಾಲೂ ಇರುತ್ತೆ ಓಪನ್ ಇರುತ್ತೆ ಅಂದ್ರೆ ಅದನ್ನ ಗಲೀಜು ಮಾಡ್ಬಿಟ್ಟು. ದಿನ ದಿನ ನೀರು ಚೇಂಜ್ ಮಾಡಲ್ಲ ಅವರು.
ಹೌದಾ
ಹ್ಮ್ ಅದು ನೀರೇ ಗಲಿಜ್ ಇದೆ.
ಹ್ಮ್ ಹ್ಮ್ ಹ್ಮ್ ಹ್ಮ್ ಮತ್ತೆ.
ಮತ್ತೇನಿಲ್ಲ ನಿಮ್ ಕಡೆ ಮಳೆ ಎಲ್ಲಾ ಬರ್ತಿದೀಯಾ ಹೆಂಗೆ.
ಮಳೆ ಇವತ್ ಬಂದ ಇವತ್ ಬಂದಿತ್ ಸ್ವಲ್ಪ ನಿಮ್ಮ್ ಹತ್ರ
ಹ್ಮ್ ನಮ್ಮ ಹತ್ರ ನೀರ ಈಗ ಸಂಜೆ ಬಂದಿತ್ತು ಮಳೆ ಮಳೇಲಿ. ಚಹ ಕುಡಿಯದಂದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ.
ಹಾ ಮತ್ತೆ ನಿಮ್ ಟೀ ಟೀ ಇಷ್ಟಾನ ಕಾಫಿ ಇಷ್ಟಾನ.
ನಂಗಂತೂ ಚಹಾ ಇಷ್ಟ
ಹೌದಾ ಟೀನೇ
ನಾನ್ ತಿಳ್ಕೊಂಡೆ ಚಾ ಅಂತ
ಟೀ ಚಾ ಎಲ್ಲ ಒಂದೇ ಅಲ್ವಾ
ಓಹ ಹೌದಲ್ವಾ ಮತ್ತೆ ನಿಮ್ ಮನೇಲಿ ಶುಂಠಿ ಚಾ ಮಾಡ್ತಾರಾ
ಇಲ್ಲ ಶುಂಠಿ ಚಾ ಮಾಡಲ್ಲ ನಮ್ಮ್ರಲ್ಲಿ
ಯಾಕೆ ಮಾಡಲ್ಲ ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೇದಲ್ವಾ
ಒಳ್ಳೇದು ಅವ್ರವ್ರು ಮಾಡ್ಕೊಂಡ್ ಕುಡಿತಾರೆ ಬಟ್ ನಾನ್ ಕುಡಿಯಲ್ಲ ಅದ್ನ
ನಿಮಗೆ ಇಷ್ಟ ಇಲ್ಲ
ಅದ್ ನಂಗಗೆ ನಂಗೆ ಇಷ್ಟ ಆಗಲ್ಲ ಅದು
ಇಷ್ಟ ಆಗೋದೇನು ಆರೋಗ್ಯ ಒಳ್ಳೇದಿರುತ್ತಲ್ವ ಕುಡಿಬೇಕು ಶುಂಠಿ ಚಾ
ಆರೋಗ್ಯಕ್ ಒಳ್ಳೇದು ಬಟ್ ಕುಡಿಲಿಕ್ಕ ಆಗಲ್ಲಲ್ಲ ಅದು
ಮತ್ತೆ ನಿಮಗೆ ಪ್ರವಾಸ ಸ್ಥಳ ಹಾ ನಮ್ಗೆಲ್ಲ ನಡೆಯುತ್ತೆ ಶುಂಠಿ ಚ ಆರೋಗ್ಯಕ್ಕೆ ಒಳ್ಳೇದು ಅದು ಸ್ಟ್ರಾಂಗಾಗಿರುತ್ತೆ ಚೆನ್ನಾಗಿರುತ್ತೆ ಮಳೆ ಜ್ಯೋತಿಷ್ ಬರ್ಗರ್ ಚ
ಬೆಲ್ಲದ ಬೆಲ್ಲದ ಚ
ಸಕ್ರೆ ಬದ್ಲು ಬೆಲ್ಲ ಹಾಕಿ ಮಾಡ್ತಾರಲ್ವಾ
ಹಾ ಬಟ್ ಅದ್ರ ಟೇಸ್ಟ್ೇ ಬೇರೆ ಇರುತ್ತೆ
ನಾನು ಕುಡುದಿಲ್ಲಪ್ಪ
ಕುಡ್ದಿಲ್ವಾ ಒಂದ್ಸತ ನಮ್ಮ್ ಊರಿಗಿ ಬನ್ನಿ ಕುಡಿಸತೀನಿ
ಬಿಡಿ ನನ್ನ ಮನೇಲೆ ನಾನು ಬೆಳಿಗ್ಗೆ ಮಾಡ್ಕೋತೀನಿ
ಹ್ಮ
ಹ ನಮ್ಮ ಮನೇಲ್ಲೂ ಇದೆ ಹಾಲು ಚಾಪುಡಿ ಮತ್ತೆ ಸ ಇದು ಬೆಲ್ಲ ಅಷ್ಟೇ ಸಾಕಲ್ವಾ ಬೆಲ್ಲ ಚ ಮಾಡಳೆ
ಹ್ಮ್ ಅಷ್ಟೇ ಅಷ್ಟೇ ಸಾಕು ಬಟ್ ಟೇಸ್ಟ್ ಬೇರೆ ಇರುತ್ತಲ್ವಾ ಅದಕ್ಕೆ ಹೇಳ್ದ
ನೀವು ಮಾಡೋ ಟೇಸ್ಟ್ ಬೇರುತ್ತೆ ನಾವ್ ಮಾಡೋ ಟೇಸ್ಟ್ ಬೇರೆ ಇರುತ್ತಾ
ಹ್ಮ್
ಯಾಕೆ ನೀವು ಬೆಲ್ಲ ಏನು ಎಲ್ಲಿಂದ ಸ್ಪೆಷ ಇಂದ ತಗೊಂಡು
ಅಂದ್ರೆ ಬೆಲ್ಲ ಅಂತ ಅಲ್ಲ ಅದು ಕೈಗುಣ
ಓ ನೀವು ಎಲ್ಲಿ
ಸ
ನೀವ್ ಎಲ್ಲಿದ್ದೀರಾ ನಿಮ್ ವಯಸ್ ಕಟ್ ಕಟ್ ಕೇಳಿಸಸ್ತಿದಿ ಬೇರೆ ಆಪ
ಒಂದ ಮಿಷ
ಹಾ
ಹಲೋ
ಹಲೋ
ಬರತಿಯಾ
ಏನು ಸಾಂಗ್ ಕೇಳ್ತಿದ್ದೀರ ಅನ್ಸುತ್ತೆ
ಇಲ್ಲ ಇಲ್ಲ
ನಿಮಗೆ ಸಾಂಗ್ಸಲ್ಲಿ ಯಾವ ಸಾಂಗ ಯಾವ ಹಾಡುಗಳು ತುಂಬ ಇಷ್ಟ ನಿಮ್ಗೆ ಯಾರ ಫೇವ್ರೇಟ್ ಆ ಹಾಡಲ್ಲಿ
ನಂಗೆ ಅರ್ಜಿತ್ ಸಿಂಗ್ ಇಷ್ಟ ನಿಮ್ಗೆ
ನಂಗೆ ಎಲ್ರೂ ಯಾರ ಹಾಡು ಕೇಳ್ತೀನಿ ಅವರೆಲ್ಲಾ ಇಷ್ಟ ನಿಮ್ಗೆ ಹಾಡೋದಂದ್ರೆ ಇಷ್ಟನ ಹಾಡೋದಂದ್ರೆ ನಿಮ್ಗೆ ಇಷ್ಟ
ಹು ನನ್ಗೆ ತುಂಬಾ ಇಷ್ಟ ಹಾಡು ಅಂದ್ರೆ ನಿಂಗೆ
ಮತ್ತೆ ಒಂದು ಹಾಡು ಹಾಡಿ ಹಾಡು ಹೇಳಿ
ಅಂದ್ರೆ ಅಷ್ಟ್ ಪರ್ಫೆಕ್ಟ್ ಏನಿಲ್ಲ ಇಷ್ಟ ಅಷ್ಟೆ ಕೇಳಲಿಕ್ ಇಷ್ಟ ಹಾಡ್ಲಿಕ್ಕಲ್ಲ
ಹೀಗೆ ಅಂದ್ರಿ ಹಾಡ್ಲಿಕ್ಕೂ ತುಂಬಾ ಇಷ್ಟ ಅಂತ
ಹಾಡಲಿಕೆ ಇಷ್ಟ ಬಟ್ ನಂಗ ಹಾಡಲಿಕ್ ಬರಲ್ಲಾ ಅಲ್ವಾ
ಮತ್ತೆ ನಿಮ್ಗೆ ಅರ್ಜಿತ್ ಸಿಂಗ್ ಇಷ್ಟ ಯಾವ ಹಾಡು ತುಂಬಾ ಇಷ್ಟ ನಿಮ್ಗೆ
ನನ್ಗೆ ಈಗಷ್ಟೇ ನೆನಪಿಲ್ಲ ಬಟ್ ಅವನ್ ಸಾಂಗ್ಸ್ ಅಂತೂ ಎಲ್ಲಾ ಇಷ್ಟ ನನ್ಗೆ ಅಜಜಿತ್ ಸಿಂಗ್
ಬೇರೆ ಯಾರ್ದು ಸಿಂಗರ್ದು ಯಾವ್ದೋ ಸಾಂಗ್ ಇಷ್ಟ ಇಲ್ವಾ
ಇಷ್ಟ ಇಷ್ಟ ನಂಗೆ
ಅದೇ ಯಾದು ಇಷ್ಟ ಅದನ್ನು ಹೇಳಿ
ಸಾಂಗ
ಹಾ
ಈಗ ಸದ್ಯಕ್ಕಂತೂ ಅದ್ ಹಿಂದಿ ಸಾಂಗ್ ಬಂದಿದೆ ಅಲ್ಲ
ಯಾವುದು
ಕಟ್ ಕಟ್ಟ ಯಾರ ತರೆಲ್ಲಿ ಮಂದಿರ ಹ್ಮ್ ಹ್ಮ ಅದ ಇದದೆಲ್ಲ ಸಾಂಗ್
ಹೌದು ಹೌದು ನಾನು ಕೇಳಿದ್ದೀನಿ
ಹಾ ಆ ಸಾಂಗ್ ತುಂಬಾ ಇಷ್ಟ ಆಗಿದೆ ಈಸದ
ಮತ್ತೆ ನಿಮ್ಗೆ ಕರ್ನಾಟಕದಲ್ಲಿ ಯಾವ ಪ್ರವಾಸ ಸ್ಥಳಗಳು ಇಷ್ಟ ತುಂಬಾ.
ನನ್ ಕರ್ನಾಟಕದಲ್ಲ.
ಹೌದು.
ಹೌ
ನೀವೇನ್ ಹಾಡ್ ಕೇಳ್ತಾ ಕೇಳ್ತಾ ಮಾತಾಡ್ತಿದ್ದೀರಾ
ಇಲ್ಲ ಇಲ್ಲ ಹಾಡು ಏನ್ ಕೇಳ್ತಿಲ್ಲಾ ಕಾಲ್ ಬರ್ತೈತ್ ಅಷ್ಟೇ ಅದು ನಿಮ್ಗ್ ಕೇಳಿಸಸ್ತಿದಿಯಾ
ಹೌದು
ಮತ್ತೆ
ಮತ್ ನಿಮ್ ರಿಂಗ್ ಟೋನಿ ಬೇರೆ ಇದೆ ನಿಮ್ ಫೇವ್ರೇಟ್ ಹಾಡೆ ಬೇರೆ ಇದೆ
ಹ್ಮಗ ತವನ ಬೇರೆಲ್ವಾ ಫೇವ್ರೇಟ್ ಹಾಡ ಹೆಂಗ ಇಡ್ತಾರೆ ಅ ಚೆನ್ನಾಗ್ ಅನ್ಸಲ್ಲ ಅದು
ಓ ಹಾ ಹೇಳಿ ನಿಮ ಈಗ ಯಾವವುದು ಪ್ರವಾಸ ಸ್ಥಳಗಳು ಇಷ್ಟ ಅಂತ
ಅ ನಂಗೆ ಮೈಸೂರ್ ಇಷ್ಟ ಊರ್ಗಿ ಇಷ್ಟ ವಾಯ್ನಾಡಿ ಇಷ್ಟ
ಅಂದ್ರೆ ನಿಮ್ಗೆ ಹಳೆ ಇತಿಹಾಸ ಸ್ಥಳಗಳು ಇಷ್ಟತನ ಅಥವಾ ಈಗ ಹೊಸ ಹೊಸಗರ್ತಾವಲ್ಲ ಅದು ಇಷ್ಟ
ಹಂಪಿ ಬಾದಾಮಿ ಐಹೊಳೆ ಪಟದಕಲುು
ಇದು ಏನು ಬಯಟ್ ಹಾಕಿದ್ದ್ ಬಯಟ್ ಹಾಕ ಹಾಕಿದ್ದೆಲ್ಲ ನೆನ್ಪಿು ಬಯಟ್ ಹಾಕಿದ್ದೆಲ್ಲ ನೆನ್ಪಿಟ್ಕೊಂಡು ಹೇಳ್ತಿದ್ದೀರ ಅನ್ಸುತ್ತೆ
ಹಾಗೇನಿಲ್ಲ
ಮತ್ತೆ ನೀವು ನೀವು ನಿಮ್ಗ ಏನ್ ಇಷ್ಟ.
ಟುರ್ ಪೇಸ್
ನಮಗೆ ಎಲ್ಲ ಎಲ್ಲ ಇಷ್ಟ.
ಎಲ್ಲಾ ಇಷ್ಟನ.
ಎಲ್ಲಿಗೂ. ಅದೇ ಹೇದ ಅಲ್ವಾ ಬೀದರ್ರಿಗೆ ಹೋಗಿದ್ದೀನಿ ಅಂತ.
ಅಷ್ಟಿನ ಮತ್ತೆ ಎಲ್ಲ ಹೋಗಿಲ್ವಾ ನೀವು.
ಇಲ್ಲ ಇಲ್ಲ ನಾನ್ ತುಂಬಾ ಓದೋದ್ರಲ್ಲಿ ಗಮನ ಕೊಡ್ತೇನಿ. ಅವೆಲ್ಲ ಟೂರಿಸ್ಟ್ ಅವೆಲ್ಲ.
ಎಲ್ಲ ಕಲ್ತಾದ್ಮೇಲೆ ಒಮ್ಮೆ ಹೋಗ್ಲಿಕ್ಕೆ ಅಂತ.
ಹೌದ ಹೌದು ಎಲ್ಲ ರೊಕ್ಕ ಜಮಾ ಮಾಡಿ ಹೋಗಬೇಕು.
ಮತ್ತೆ ನಿಮ್ ರಾಜ್ಯದಲ್ಲಿ ಯಾವದಾದ್ರು ನೋಡೋ ಸ್ಥಳಗಳಿವೆಯಾ ನಾನ್ ಬಂದ್ರೆ ನೋಡ್ಬೇಕಲ್ವಾ.
ನಮ ಜಾಗದಲ್ಲ.
ಹೌದು.
ತುಂಬಾ ಪ್ಲೇಸಸ್ ಇದೆ ನೀವು ಬಂದ ಒಂದ್ಸತ ಬಂದು ಕಾಲ್ ಮಾಡಿ ನಾನೇಗ್ ಕರ್ಕೊಂಡ್ ಹೋಗ್ತೀನಿ
ಆಯ್ತು ಆಯ್ತು ನಿಮ್ಮ ಜೊತೆ ಮಾತಾಡಿ ನಂಗೆ ತುಂಬ ಖುಷಿ
ನಂಗಗೂ ಅಷ್ಟೇ ತುಂಬಾ ಖುಷಿ ಆಯ್ತು
ನನಖುಷಿ ಆಯ್ತು ಧನ್ಯವಾದ
ಧನ್ಯವಾದಗಳು